ಏನ್ ರೀ ಮೇಡಮ್ ಏನ್ ಮಾಡಾತೀರಿ
ನಾವು ಏನೂ ಇಲ್ಲಾ ನೀವು
ನಾವು ಹಂಗೆ ಕಾಲಿ ಇದ್ದಿನಲ್ಲಾ ಫೋನ್ ಯೂಸ್ ಮಾಡ್ತಿದ್ದೀನಿ.
ಎಷ್ಟ್ರೀ ಫೋನ್ ಯೂಸ್ ಮಾಡಿ ಡ್ತೀರ ಬಿಡ್ರಿ ಫೋನಿಗೂ ಒಂದ್ಚೂರು ಆರಾಮಾಗಿರಕ್ ಬಿಡಿ.
ನಂಗ್ ಅದೇ ಪ್ರಪಂಚ ರೀ ನಂಗ ಯಾ ರೀ ಅದ್ನೇ ನೋಡ್ತೀನಿ.
ಅದ್ ನೋಡಕೆ ಇರೋದು ಬಿಡಿ ಆದ್ರೆ ತುಂಬಾ ನೋಡ್ಬಾರ್ದಲ್ಲ. ಅದಕ್ ಅದು ಹೇಳ್ತಿರ್ತ್ತೇ ನಿ ನ್ಗ್ ಅರ್ಥ ಆಗಲ್ಲ ಪಾಪ ನನನ್ ನಿನ್ ನಿನ್ ಕಂಡ್ರೆ ನನ್ಗ್ ಆಗ್ಬರಲ್ಲ. ನೀನನ್ ಪ್ರಪಂಚ ಅಲ್ಲ ನನ್ ಬಿಟ್ಟು ಬಿಡು ಅಂತ ಹೇಳ್
ಆದ್ ಮನಸಲ್ಲಿ ಹೇಳ್ಕೊಂತಿರುತ್ತೆ ಏನ್ ಬಾಯ್ಬಿಟ್ಟಂತೂ ಹೇಳಲ್ಲಾಲ.
ಪಾಪಾ ಅದಕ್ಕೆ ಹೇಳಕ್ ಏನಾದ್ರು ಆತರ ಅವಕಾಶಗಳಿದ್ರೆ ಮೊಕ್ಕಕ್ ಉಗ್ದು ಹೇಳತ್ ಅನ್ಸತ್ತದು. ಹ್ಮ್ ಹ್ಮ್ ಹ್ಮ್ ನಿಂದ್ ಅದೊಂದ್ ಸಮಸ್ಯೆವಾ.
ನಾ ಎಲ್ಲಿ ಎಲ್ಲಿಗ್ ಹೋಗ್ಲಿ ಹೇಳ ಎಲ್ಲಿಗ್ ಹೋಗಂಗಿಲ್ಲ ಏನೂ ಇಲ್ಲ.
ಬಾ ಇಲ್ ನ ಮೈಸೂರ್ ಕರ್ಕೊಂಡ್ ಹೋಕ್ತಿನ್ ನನ್ ಜೊತೆ.
ಹ್ಮ್ ಮೈಸೂರ್ದಾಗ ಏನ್ ತೋರ್ಸಕಿ ಈಗ ಏನ್ ರೀಸೆಂಟಾಗ್ ಹೋಗಿದ್ದೇನು?
ಹ್ಮ್ ರೀಸೆಂಟ್ ಆಗ ಅಲ್ಲ ಮೊನ್ನೆ ಹೋಗಿದ್ನೆ.
ಹಾ ಹೆಂಗಿತೆಲ್ಲಾ ಮೈಸೂರ್ ಟ್ರಿಪ್?
ಬಿಸ್ಲು ಟ್ರಿಪ್ ಅಲ್ಲ ಅದು ಸುಮ್ ಒಂದ್ ದಿನಕ್ ಚಾಮುಂಡಿ ಬೆಟ್ಟ ಡ್ಕ್ ಹೋಗ್ಬೇಕಂತ್ ಹೋಗಿದ್ದು.
ಓ ಒನ್ ಡೇ ಪಿಕ್ನಿಕ್.
ಅಯ್ಯೋ ಪಿಕ್ನಿಕ್ಗೆ ಹೋಗ ಕಣ್ಣಂದ್ ಸಾಕಾಯ್ತು ಆದ್ರೂ ಮೈಸೂರು ಬಿಸ್ಲು ಜಾಸ್ತಿ ಐತಿ. ಇಲ್ಲ ಗೊತ್ತಿಲ್ಲ.
ಅಂದ್ರ ಫ್ರೆಂಡ್ಸಾ?
ಹಾ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಹೋಗ್ಯಣ ಒಂದು ಬೇಗ ನಂಗಾ ನನ್ಗು ಗೊತ್ತಿರ್ಲ್ಲಲ್ಲ ಇಷ್ಟು ಬೇಗ ದರ್ಶನ್ ಆಕತ್ತ ಅಂತೇಳಿ. ಹಂಗಿದ್ರೆ ನಾನ್ ಮುಂಜಾನೆ ಆರು ಗಂಟೆಗೋತ್ದ್ನೆ ಲೇ ಎಷ್ಟು ಜನ ಅಂದ್ರೆನ ಅದು ಬೇರೆ ನಿನ್ನೆ ವೀಕೆಂಡ್ ಅಂತಾನೋ ಏನೋ
ಹ ಅಂದ್ರೆ ನೀ ವೀಕೆಂಡ್ದಾಗ್ ಹೋಗಿದ್ದೇನ್ ವೀಕ್ ಆಫ್ ತೋಗೋಗಿದಾದೋ?
ವೀಕೆಂಡ್ ವೀಕ್ ಡೇಸ್ ಒಳಗ್ ಹೋಗಿರ್ಲಿಲ್ಲ.
ಹ್ಮ್ ಹ್ಮ್
ಆಮೇಲೆ ಹೋಗಿ ಒಳ್ಳೆ ಆಕ್ಚುಲಿ ಟಿಕೆಟ್ ತಗೊಂಡ್ರ ಬೇಗ ದರ್ಶನ್ ಆಕತ್ತಂತ ಅಲ್ಲಾ ಹೂ ತಗೊಂಡಿ ಹೋದ್ ತಕ್ಷಣ. ಅಂದ್ರೆ ಹಾರ ತೆಂಗಿನಕಾಯಿ ಇವೆಲ್ಲಾ ತಗೊಂಡ್ವಿ ದೇವ್ರಿಗೆ.
ಹಾ
ಅವ್ರು ಅಜ್ಜಿ ಹೇಳಿದ್ರು ಟಿಕೆಟ್ ತಗೊಂಡ್ ಹೋಗಿ ಇನ್ನೂರು ರೂಪಾಯಿದು. ಅಲ್ಲಿ ಬೇಗ ದರ್ಶನ ಆಗುತ್ತೆ. ನಿಮ್ಗೆ ಇಲ್ಲ ತುಂಬಾ ಹೊತ್ತಾದ್ರೆ ನಿಂತ್ಕೋಬೇಕಾಗತ್ತೆ. ಅಲ್ಲಿ ಪ್ರಿ ದರ್ಶನಕ್ ಹೋದ್ರೆ ಅಂತಂತಂದ್ರು ಆ ಆಯ್ತು ಅಂತ ಅಂತ ನಾವು ಇನ್ನು ದೂರ ಅಂದ್ರೆ ಒಂದು ಐನೂರು ಮೀಟರ್ ದೂರ ಇರುವಾಗ ಗನೆ ಆ ಅಜ್ಜಿ ಹತ್ರಾನೇ ಚಪ್ಪಲಿ ಎಲ್ಲಾ ಬಿಟ್ಟು ತಗೊಂಡ್ ಹೋದ್ವಿ. ಹೋಗಿದ್ದೀವಿ ಅಲ್ಲಿ ಅಲ್ಲಿ ಫ್ರೆಂಡ್ಸ್ ಎಲ್ಲ ಅವ್ರು ಅಂದ್ರೆ ಇವಾಗ ಪರಿಚ್ಯ ಆದವರೆಲ್ಲ ಅವ್ರೆಲ್ಲ ಇದ್ರು ಅವ್ರಿಗೂ ಅಷ್ಟು ಗೊತ್ತಿಲ ನನಗೂ ಗೊತ್ತಿಲ್ಲ ಅವ ಟ್ಟಿಗೆ ಹೋಗಿದ್ದೀವಿ ಅವ್ರು ಬೇರೆ ಕಡೆವರೆ ಮೈಸೂರವರು ಯಾರು ಆಗಿರ್ಲಿಲ್ಲ ಅವ್ರುನು ಒಬ್ಬ ಇಬ್ಳೇನೋ ಮೈಸೂರವಳೆ ಇದ್ದ್ಲು ಅವಳಿಗೆ ಅಷ್ಟೊಂದ್ ಗೊತ್ತಿರ್ಲಿಲ್ಲ. ಬಿಟ್ಟು ಹೋದ್ವಿ ಮಾರ್ನಿಂಗ್ ಅವ್ ಮೈಸೂರಲ್ಲೇ ಕಲ್ತಿದಿದ್ದಾರೆ ಬಟ್ ಜಾಸ್ತಿ ಓಡಾಡಿಲ್ಲಂತೆ
ಹಾ ಹಾ
ಅವ್ಳು ಬಂದು ಯಾವ್ದೋ ಹೇಳದಲಪ್ಪ ನೆನಪಿಲ್ಲ ನನಗೆ ಹ ಆ ್ಮ ಬೆಳಿಗ್ಗೆಯಲ್ಲಾ ಅಷ್ಟೊಂದು ಬಿಸ್ಲು ಇರ್ಲಿಲ್ಲ ಹೋಗವಾಗ ಏನ್ ಅನಿಸ್ತಿಲ್ಲ ಹೋದ್ವಿ ಟಿಕೆಟ್ ತಗೊಳ ಗೊತ್ತಾಗಕ ಹತ್ತು ನಿಮಿಷ ಆಯ್ತ ನಮಗೆ. ಎಲ್ಲಿದೆ ಏನ್ ತಗೋಬೇಕಂತ ತಗೊಂಡ್ವಿ ಟಿಕೆಟ್ ಥೋ ಲೈನ್ ಬಂದ್ವಿ ಸಾಲಲ್ಲಿ ನಿಂತಿದೀವಿ ನನಗೆ ಇದು ಫ್ರೀ ಟಿಕೆಟ್ ಅಥವಾ ದುಡ್ಡು ಕೊಟ್ಟ ತಗೊಂಡಿರೋ ಎಷ್ಟು ಜನ ಇದ್ರು ಅಂದ್ರೆ ಬೇಗ ಬೇಗ ಹೋಗ್ತಾನ ಇಲ್ಲ ಹೆಂಗ ಅನ್ಸುತ್ತೆ ಹೇಳು ಇವಾಗ ಲೈನ್ ಮೂವ್ ಆಗ್ತಿದ್ರೆ ಏನಂದ್ಸಲ ದರ್ಶನ ಆಗ್ತ ಹೋಗ್ತಿದಿದ್ದಾರೆ ಅಂತ ಈ ತರ ಭಾವನೆ ಇರುತ್ತೆ ಅದ ಆಗ್ತಾನೆ ಇಲ್ಲಲ್ಲಿ ನಿಂತಲ್ ನಿಂತವ್ರಿ ಎಷ್ಟ ಇತ್ವರೆಗೂ ನಾವವು ಕಾದಿರ್ಬೇಕಕ್ ಹೇಳು ನೋಡೋಣ
ಹ್ಮ್ ಎಷ್ಟೊತ್ ಕಾಯಿದ್ರಿ
ಒಂಬತ್ತುವರೆ ಏನೋ ನಾವು ನಿಂತಿದ್ವಿ ಹನ್ನೆರಡುವರೆ ದರ್ಶನ ಆಯ್ತು
ಹಾ ಒಳ್ಳೇದು
ಹ ದೇವ್ರೇ ನನಗಂತೂ ನಾ ಅದೇ ಯಸ್ನೆ ಅಲ್ಲ ಇಲ್ಲೇ ಹಿಂಗಿದಾರೆ ಫ್ರೀ ಹೋದ್ರೆ ಅದ ಹೆಂಗ ಇರ್ತಿತ್ತು ಅಂತ
ಹ್ಮ್ ಆದಂತೂ ನೀವು ನಾಳೇನ ದರ್ಶನ ಮಾಡಿ ಬರ್ಬೇಕಾಗ್ತಿತ್ತ
ಮೇ ಬಿ ಹಂಗಗೆನತತ್ತೇನು ಹೋದ್ವಿ ಮಾಡದ್ವಿ ಮಾಡಿ ಹೊರ್ಗಡೆ ಬರ್ತವಪ್ಪಾ ಒಂದ್ ಗಂಟೆ ಆಗಿತ್ತು ಬಿಸ್ಲು ಅಲ್ಲಿ ಯಾವ ತರ ಅನಿಸ್ತು ಅಂದ್ರೆ ನನಗೆ ಈತರ ಎಲ್ಲಾನೂ ದುಡ್ಡೇ ಅದೇ ದೊಡ್ದ ಆತರ ಅನಸ್ತು ನನ್ಗೆ ನೋಡಿಇವಾಗ ನಾವು ದರ್ಶನಕ್ ಹೋಗಬೇಕಾದ್ರ ಟಿಕೆಟ್ ತಗೋಬೇಕ್ರೆ ದುಡ್ಡು ಕೊಡ್ಬೇಕು ಕೊಟ್ವಾ ಅಲ್ಲಿ ಅವರು ತೆಂಗಿನಕಾಯಿ ಒಡ್ಸಲ್ಲಿ ಇ ದಕ್ಷಿಣ ಕೊಡಿ ಅಂದ್ರು ಅವ್ರು ಒಡಿ ಒಡದ ಕೇಳ ಕ ಾರೆ ಮಸ್ಟ್ ಅಂಡ್ ಶುಡ್
ಅಂತ ಹಿಂಗ್ ನಾವು ಭಕ್ತಿಲಿ ಹಾಕಂಗಿಲ್ಲ ಅವ್ ಕೇೇಳಿ ಕೇಳ್ತಾರ ಹಿಂಗ
ಹ ಆಮೇಲೆ ನಾನು ಸುಮ್ಮ್ನೆ ಆದೆ ಅವರು ಮತ್ತೊಮ್ಮೆ ಕೇಳಿದ್ರು ಒಂದ್ಸಾರಿ ನನ್ ಕೊಟ್ಟೆ ಇರ್ಲಿಲ್ಲ ಅದಾದ್ಮೇಲೆ ಕೊಟ್ವಿ ಎಣ್ಣೇಸಲ ಮತ್ತೆ ಒಳಗಡೆ ಹೋದ್ವಿ ಅಲ್ಲಿ ಅ ದರ್ಶನ ಆಗಿ ಹೊರಗಡೆ ಬಂದ್ಮೇಲೆ ಹಾರ ಕೊಟ್ವಿ ನಾವು ಹೂವಿನ ಹಾರ ತಗೊಂಡ್ ಹೋಗಿದ್ವಿ
ಹಾ
ಅಲ್ಲ ಅವ್ರು ದೇವ್ರ ಹತ್ರ ಇಟ್ಕೊಡಕ್ ಅವ್ರರು ದಕ್ಷಿಣ ಕೇಳ್ತವ್ರೆ ಅವ್ ನಮ ಕವರೇ ಕೊಡ್ತಿಲ್ಲ ಆಕ್ಚುಲಿ ನಾನ್ ಅಲ್ಲೂ ಕೊಡ್ಬಾರ್ದಂತ ನಾ ಕೊಡ್ಲೇಬಾರ್ದ ಅಂತ ಅನ್ಕೊಂಡಿದ್ದೆ
ಅವರು ಕೇಳಿದ್ರು ಅವ್ರಗೂ ಕೊಟ್ವಿ ಐದ್ ರೂಪಾಯಿ ಹತ್ತು ರೂಪಾಯನೇ ಬಟ್ ಕೊಡುಬೇಕಲ್ಲ ಅಷ್ಟು ಅದು ದೊಡ್ಡ್ದ ಅನ್ಸ್ತನ್ಗೆ ಅದಾದ್ಮೇಲ್ ಕುಂಕುಮ ಕೊಡ್ತಾರ್ಲ ನಾ ಹೆಚ್ಕೊಳಕೂ ಇಟ್ಟಿರ್ತಾರ ಹಂಗೆ ಮನೆ ಬೇಕಂದ ತೊಗೊಂಡ್ ಹೋಗಿ ಕೊಡ್ತಾರ್ ಅದಕ್ ಹತ್ ರೂಪಾಯಿ ಇಷ್ಟು ಒಂದ ಇಷ್ಟ ಚಿಕ್ ಹಾಕಿಟ್ಟಿರ್ತಾರೆ
ಹಾ
ಅದು ಕೂಡಾ ನನಗೆ ಹೆಂಗ್ ಅನಸ್ತ ಅಂದ್ರೆ ದೇವ್ರ ಭಕ್ತಿನ ಇವರು ಈ ತರನು ಹಿಂಗೆ ಒಂಥರಾ ಮಾರಾಟ ಮಾಡ ಮಾಡ್ತತಾರೇನು ಎಲ್ಲದಕ್ಕೂ ಅಕ್ಕೂ ಕೇಳ್ತಾರಲ್ಲ ದುಡ್ಡು ದುಡ್ಡು ಅಂತ ನಮಗ ಒಂಥರ ಆತರ ಭಾವನೆ ಬಂತು
ಹ್ಮ್ ಮತ್ತೆ ಈಗ ಪ್ರಸಾದ ಏನು ತಂದಿಲ್ಲ
ಹ್ಮ್ ಅದ ಹದ್ನೊಂದೇಮ್ ಬರ್ತನನೆ ನಾನು ಇದು ಇನ್ನೂರು ರೂಪಾಯಿ ಟಿಕೆಟ್ ತಗೊಂಡಿರ್ತವಲ್ಲ ಆ ಟಿಕೆಟ್ಗೆ ಎರಡ್ ಲಡ್ಡು ಕೊಡ್ತಾರೆ ಒಂದು ಟಿಕೆಟ್ಗೆ
ಹಾ..... ಒಂದು ಟಿಕೆಟಿಗೆ ಎರಡು ಲಡ್ಡು
ನಮ್ದು ಒಂದೇ ಟಿಕೆ ಅಂದ್ರೆ ನಮ್ದ ಎಲ್ಲಾ ಸೇರಿ ಒಂದ್ ಟಿಕೆಟೇ ತಗೊಂಡಿದ್ವಿ ಅವರು ಅಷ್ಟೇ ಕೊಟ್ರು ಏನ್ ಜನರನು ಕನ್ಸಿಡರ್ ಮಾಡಿದ್ರು ಏನು ಗೊತ್ತಿಲ್ಲ ನಾವು ನಾಲ್ಕ್ ಜನ ಇದ ವಿ ಬಿಡುವ ಆದ್ರೂ ಅವರು ಒಂದೇ ಕೊಟ್ರು ನಾವು ಸುಮನೆ ಬಂದ್ವಿ ನಮಗೆ ಎನ್ ಗೊತ್ತು
ಹಾ ಹಾ ಹಾ
ಇಲ್ಲ ನಾ ಕೇಳ್ಬೇಕಿತ್ತೇನೋ ಏನ ಆಮೇಲೆ ಬೇಕು ಅಂದ್ರೆ ನಿಂಗೆ ಹಂಗೆ ಖರೀದಿನು ಮಾಡಬಹೋದು ಹೊರಗಡೆ ಸಿಗ್ತವೆ
ಹಾ
ನೂರು ರೂಪಾಯಿ ನಾಲ್ಕು ಐ ಐವತ್ತು ರೂಪಾಯಿ ಎರಡ್ ಲಡ್ಡು ಸಿಗ್ತವೆ ನಾವೇ ಸಾಕು ಗಳು ಇಷ್ಟೆ ತಗೊಂಡ್ ರಸ ಅಷ್ಟ ತೆಂಗಿನಾಯಿ ಬಡ ದೇವ್ರರು ಗ ಹೋಡ್ಸಿದಲ್ಲಾ ಅದನ್ನು ತಗೊಂಡು ಸಾಕು ಅಂತ ಬಂದ್ವಿ ಹೊರಗಡೆ ಬರ್ತ ವಿ ಬಿಸಲು ಅಲ್ಲಿ ಬಂದು ಕಬ್ನಲ್ ಕುಡ್ಬೇಕಂತ ಕುಡಿದ್ವಿ ಒಂದ ಗ್ಲಾಸಿಗೆ ಐವತ್ತು ರೂಪಾಯಲ್ಲಿ ಡಿಮ್ಯಾಂಡ್ ಅಂದೆ ನಾನು
ಹೌ ಅವಾ
ಎಕನಾಮಿಕ್ಸ್ ಅಲ್ಲಿ ಬರುತ್ತಲ್ಲ ಸಪ್ಲೈ ಡಿಕ್ರೀಸ್ ಡಿಮ್ಯಾಂಡ್ ಇನ್ಕ್ರೀ ಆ ಥರಾ ಇನ್ನೂರು ಉಪಾಯ ಮಾಡಿದ್ವಿ ನಾಲ್ಕು ಜನ ಸೇರಿ ಬಂದ್ವಿ ಬರ್ತೀವಿ.. ಟಾರ್ ರೋಡು ಕಾಲ ಇಡಕ್ ಆಗ್ತಿಲ್ಲ ನನ್ಗಂತೂ ಬೆಂಕಿ ಮೇಲ್ ಕಾಾಲಿಟ್ಟಂಗ ಫೀಲ್ ಆಗ್ತಿದೆ
ಊ ಅಷ್ಟು ಬಿಸಲಾ
ಬಿಸ್ಲು ಇಡಕ್ಕೆ ಆಕ್ತಿಲ್ಲಲ್ಲೇ ಅಲ್ಲಲ್ಗೆ ಮ್ಯಾಟ್ ಅಂತ ಮ್ಯಾಟ್ ತರ ಹಾಕಿದ್ರು ಅಟ್ಲೀಸ್ಟ್ ಇ ಬಿಳಿ ಪೇಂಟ್ ಮಾಡಿದ್ರೆ ಬಿಸಿಲು ಕಮ್ಮಿ ಆಗುತ್ತೆ ನಾ ಚಪ್ಲಿ ಮಾರ್ನಿಂಗ್ ಗೊತ್ತಾಗದೆ ನಮ್ ಅಷ್ಟ್ರಗೂ ಎಲ್ರು ಹೋಸುಬ್ರೆ ಯಾರ್ಗೂ ಗೊತ್ತಿಲ್ಲಾ ಬಿಟ್ಟ ಹೋಗಿದ್ ಇನ್ನು ಮ ದೂರ ಅಲ್ಲಿ ಬರೋಷ್ಟ ನನಗಂತೂ ವಾಪಸ್ ಚಾಮುಂಡೇಶ್ವರಿ ಮತ್ತ ಬಂದಲು ಕಣ್ಮುಂದೆ ಸುಡ್ ಬಿಸ್ ಬಂದ್ವಿ ಹಂಗೆ ಹಿಂಗೆ ಮಾಡಿ ಚಪ್ಪಲ್ ಹಾಕೊಂಡ್ವಿ ಹಾಕೊಂಡ್ ಹೋಗಿ ಅಲ್ಲೆಲ್ಲಾ ಇವಾಗ ಹೊಸ ತರ ಇವಾಗ ದಾರ ಕಟ್ತಿದಾರಲ್ಲ ಕೈಗೆ ಅದನ್ನ ಕಟ್ಸ್ಕೋಬೇಕಂತ ಆಸೆ ನನ್ಗೆ ಅವರು ಸರಿ ಆಯ್ತು ಬನ್ನಿ ಕಟ್ಸ್ಕೊ ಕೋಣ ಅಂತ ವಾಪಸ್ ಮತ್ತೆ ದೇವ್ರ ಮುಂದೆ ಬಂದು ಕಟ್ಸ್ಕೊಂಡ್ವಿ ಕಟ್ಸ್ಕೊಂಡು ಆಮೇಲೆ ಬರ್ತೀವಿ ಬಸ್ ಸ್ಟಾಪ್ಗೆ ಬಸ್ ಸ ಹತ್ತಿಸಿ ಸೀಟ್ ಹಿಡಿಯೋದೆೇ ಒಂದು ದೊಡ್ಡ ಕೆಲ್ಸ ಅವಾಗ ರಶ್ ಅಂದ್ರೆ ರಶ್ ನಾನು ಹೊರಗಡೆ ನಿತ್ತು ಬ್ಯಾಗ್ ಹಾಕಿದ್ದೀನಿ ಸೀಟ್ಗೆ ಅಲ್ಲಿ ಇನ್ನೋರುಬಂದ್ ಕೂತ್ರು ಕೂತ್ ಪರವಾಗಿಲ್ಲ ನನ್ ಜೊತೆ ಹೋದರು ಆಲ್ರೆಡಿ ಮೂರ್ ಜನ ಇಬ್ರು ಹತ್ತಿದಾರೆ ಇಬ್ರು ನಾವ ಇಬ್ರು ಹತ್ತಿ ಇಲ್ಲ ಬಸ್ ಮೂ ಹೋಗ್ತಾ ಹೋಗ್ ಸ್ಟಾರ್ಟ್ ಮಾಡ್ತು. ನಾವಿಬ್ರು ಗಾಬರಿ. ಮತ್ತೆ ಅಲ್ಲಿದ್ರು ಪೊಲೀಸ್ ಒಬ್ರು ಅಕ್ಕ. ಅವ್ರರು ಹೇಳಿ ಇಲ್ಲ ನಮ್ಮವರು ಒಳಗಡೆ ಇದ್ದಾರೆ ನಾವು ಹೋಗ್ಬೇಕು. ಅಂತ ಹೇಳ್ವಿ ಅವರು ಮತ್ತೆ ಸ್ಟಾಪ್ ಮಾಡ್ಸಿದ್ರು ಅವಾಗ ಹತ್ತಿದ್ ಅವ. ಬಂದ್ವಿ ಆಮೇಲೆ. ಕೆ ಎಸ್ ಆರ್ ಟಿ ಸಿ ಬರ್ತೇವಿ ನಾನ್ ಬೆಂಗ್ಳೂರ್ ಬರಬೇಕು ಬಸ್ಸು ರಶ್. ಸು ಅಲ್ಲಿ ಟಿಕೆಟ್ ತಗೋಬೇಕು ಮುಂಚೆನೆ ನಾನ್ ಸ್ಟಾಪ್ ಬಸ್ಸಿಗೆ.
ಹಾ
ಆಮೇಲೆ ಟಿಕೆಟ್ ಬಸ್ ಹತ್ಬೇಕು ಹಿಂದೆ ಲೈನು ಅ. ನೋಡಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಷ್ಟು ಉದ್ದ ಲೈನ್ ಇದೆ.
ಹ್ಮ ಹಾ.
ಆ ಲೈನ್ಲ್ಲಿ ಹಚ್ಚ ನಾನ್ ಬಂದಿದ್ದೆ ಅವರ. ಹ ಆಮೇಲೆ ಬಸ್ ಟಿಕೆಟ್ ತಕೊಂಡು ಬಸ್ ಹತ್ತಿ ಬೆಂಗ್ಳೂರ್ ಬರ್ಬೇಕಾದ್ರ ಏಳು ಗಂಟೆ. ಆಗಿತ್ ನಮಗೆ ನಿನ್ನೆ ಶಿವ ಎಲ್ಲ ವಾಪಸ್ ಚಾಮುಂಡೇಶ್ವರ್ ನ್ನ ಮತ್ತೊಮ್ಮ್ ನೆನಪಾಗೋಲ್ ನನಗೆ.
ನಾನು ಬರ್ತೇನಿ ನೆಕ್ಸ್ಟ್ ನನ್ನೂ ಕರ್ಕೊಂಡ ಹೋಗ.
ವೀಕ ಎಂಡಲ್ಲಿ ಮೆಂಡಮ್ ವೀಕಡೇರೆದಲೋನ್
ಹ ಯಾವ ಕರ್ಕೊಂಡ್ ಕರ್ಕೊಂಡ್ಂತ ಹೋಗು ನಾನು ಬರ್ತೇನು.
ಹೋಗೋಣ ಇವಾಗ ಗೊತ್ತಾಗಿದ ಅಲ್ಲ ಗೊತ್ತಾಗೋಕಿಂತ ಮುಂಚೆ ಸಮಸ್ಯೆ ಆಗತ್ತೆ. ಗೊತ್ತಾದ್ಮೇಲೆ ಏನೆಲ್ಲಾ ಹೋಗ್ಬೋದು.
ಆಯ್ತ್ ನಂಗ ಅಲ್ಲಿ ಲಡ್ಡು ಇಷ್ಟ ಆಯ್ತ ನಂಗು ಹಿಂಗ ತಂದ ಕೊಟ್ಟಿದೀರ.
ಹಾ
ಅದಕ್ಕೆ ಲಡ್ಡು ಇಷ್ಟ.
ನಾವು ತಿಂದ್ವಿ ಚೆನ್ನಾಗಿತ್ತು ಚಿಕ್ಕವ್ ಇದ್ದು ಕರೆ. ಚೆನ್ನಾಗಿತ್ತು.
ಅದೇ ನಾನು ಮೊನ್ನೇ ತಂದ ಕೊಟ್ಟಾಕ ತಿನ್ ತಿಂದೇನೆ
ಮೇಬಿ ಬೇಗ ಹೋದ್ರೆ ನಾವು ಪ್ರೀ ದರ್ಶನದಲ್ಲೇ ಬೇಗ ಮುಗಸ್ಕೊಂಡ್ ಬರ್ಬೋದೇನೋ. ಅಂದ್ರೆ ಏಳು ಗಂಟೆಗೆ ಏಳುವರೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಓಪನ್ ಆಗುತ್ತೆ ದೇವಸ್ಥಾನ.
ಹಾ ನಂಗೂಲೆ ಅಲ್ಲಿ ಹೋಗಿ ದಾದಾ ಕಟ್ಕೋದಐತಿ.
ಹಾ ಹೋಗೋಣ ತಗೋಣನ್ ಮತ್ತೆ ಏನ್ರ ಹ ಆರಾಮ ಹೋಗೋರು ಬೆಂಗ್ಳೂರಲ್ಲಿ. ಎರಡ್ ಗಂಟೆ ಒಂದ್ ಎರಡು ಎರಡುವರೆ ಗಂಟೆ ಹೋಗೋದಾ ಅಲ್ಲಿಂದ ಚಾಮುಂಡಿ ಬೆಟ್ಟ ಒಂದು ಅರ್ಧ ಗಂಟೆ. ಅಂತೆ
ಹ ಹ ಅದ ಬರ್ ಅದ ಬರ್ತೆನು ಹೋಗುನು. ಹ ಓಕೆ ಸರಿ ಸರಿ.
ಹಾಂ